ಹಲೋ
ಹಾ ನಿಮ್ದೇಏನ ಭೋತಾಲಕ್ಕಣ ಬೋತಾನೆ ಎಲ್ಲ
ಹೌದಾ ಹ್ಞ ಹ್ಞೂ ಸರಿ ಏನ್ ಮಾಡ್ತಿದ್ರಿ
ನೀ ಏನಿಲ್ಲ ಇಲ್ಲ ಹೊರಗಡೆ ಬಂದು ಒಳಗ ನಿಂತರಿ ಅ ಅದು ಒಬ್ಬ ವ್ಯತಿ ಒಬ್ಬ ವ್ಯಕ್ತಿಂಗ ಒಂದು ಪರ್ಸನ್ಗ ಒಂದ್ ಏಳ್ ಕ್ಕಾಲಏನ ಮಾಡ್ಬೇಕಂದದ ನೋಡು ಹ್ಮ್ ನೀನ್ ಯಾರ ಬೇರೆ ಬೇರೆ ಸಿಕ್ತ ಮಾಡ
ಹಾಂ ಸರಿ ಸರಿ ಇದನ್ನಲ್ಲ ಮಾತಾಡ್ಬೋದ ಈಗ
ಹಾ
ಮಾತಾಡ್ಬೋದಾ
ಇದ್ರ ಅದ್ರ ಬಗ್ಗೆನ ಅದ್ರ ಬಗ್ಗೆನ ಮಾತಾಡ್ಬಹುದು ಯಿಲ್ಲ
ಹಾಂ ಜನರಲ್ ಟಾಪಿಕ್ ಅಂದಿ
ಆ
ಜನರಲ್ಕ ಸುಮ್ನೆ ಮಾತಾಡೋದನಿ
ಏನ್ ಬೇಕ ಮಾಡತಬದು ಕ ಹ
ಇನ್ನೇನು ಹೇಳಿ ನೀವೇ ಏನಾರ
ಹ್ಮ ಇವಾಗ ಹೆಂಗಗೆ ಗತ್ತಾ ಒಂದು ಒಬ್ರಗ ಏಳ್ ಕಾಲ್ ಮಾತಾಡ್ಬೋದು
ಹ
ಹಾ
ಆಮೇಲೆ ಏಳದ್ಮೇಲೆ ನಂಬರ್ ಹೆಂಗ್ ಚೇಂಜ್ ಮಾಡ್ತೀರಾ ನೀವು
ಯಾವದಾ
ನಂಬರ್ಗಳು ಬೇರೆ ಬೇರೆಯವ್ರ ನಂಬರ್ಗಳು ಹಾಕತ್ತೀರಾ ಅಂತಲ್ಲ ಮನು ನಂಬರ್ ಹಾಕೊಂಡಿದ್ರಾ ಅಂತಲ್ಲ ಅದಕ್ಕೆ ಕೇಳಿ
ಹ ಅದು ನಮ್ ನರ್ ಮಾಮಲಿ ಬೇರ್ ಬರ್ದು ಅಂತಂದ್ರ ಇನ್ನೊಂದು ಅದ್ರಲ್ಲ ಆಪ್ಷನ್ ಇರುತ್ತಾ ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾ ಡಬ್ಬಡಬ್ಬು
ಹಾ ಸರಿ ಸರಿ ನೀವು ನೀವ ಹೇಗ್ ಹೇಳ್ಬಿಟ್ರಲ್ಲ ಅದಕ್ಕೆ ಕೇಳಿದ್ದು ನೀನು ಹೆಂಗೆ ಕಾಲೇಜ್ ಏನ್ ನಿಮ್ದ ಜಾಯ್ನ್ ಆಗ್ಬೇಕು ಅನ್ಕೊಂಡಿಲ್ವಾ
ಹಾ
ಅಾವದು ಕಾಲೇಜಗೆ ಜಾಯ್ನ್ ಆಗ್ಬೇಕು ಅನ್ಕೊಂಡ ಇಲ್ವಾ ಇವಾಗ ಏನಾರ ಎಷ್ಟ
ಇಲಕಾರ ಒಂದ ಜಾಬ್ ತಗೊಂಡ್ರೆ ಸಾಕೊಂಡ್ಟದ
ಹಾ ನೀವು ಮಾಡ್ಬಿಡ್ಬೋದ ಇತಿ ತಾನೆ ಜೊತಲಿ ಡಿಗ್ರಿ ಮುಗ
ಹ ಅವಾಗ ಯತ ಏನ ಆಥ ನಮಗೆ ಆ ಇಷ್ಟ ಮ
ಮಾದ್ವಾಮ್ಯಣ್ಣ ಅವ್ರು ಲಾ ಮಾಡ್ಬೇಕು ಅಂತಿದ್ರು ಅವ್ರು ನಿನ್ಸ್ಬಿಟ್ರ ಅಕಾ
ಕಾಂಪಿಟಿವ್ ಎಕ್ಸಾಮ್ಗೆ ಓದು ಓದು ಅಂತ ಬೆಂಡ
ಹಾ
ಹಾ
ಅವ್ರದ್ದು ಆಗಿದ ಯಾವ್ದಾರ
ಹಾ
ಅಣ್ಣೊಂದು ಅಂದ್ರೆ ಅವರು ಮನೇಲಿ ಇದ್ ಮಾಡ್ಬೋದಲ್ವಾ ಆಗಿದ್ರು ಅವ್ರಿಗೂ ಆಯ್ತ ಇಲ್ಲಾಂದ್ರೆ ಬಾರಿ ಹಿಂಸೆರಿ.
ಹ್ಮ್
ನಿಮ್ದು ವಾಯ್ಸ ಸೌಂಡ್ ಕಮ್ಮಿ ಆಯ್ತು ಅನ್ನಗೈತೆ.
ನಾ ಇಲ್ಲ ಈಚೆ ನೆಟ್ವರ್ಕ್ ಏನ ಪ್ರಬ್ಲ್
ಅದೇ ಏನಿಲ್ಲ ಅಣ್ಣಾವ್ರು ಅವ್ರದುು ಕ್ಲಿಯರ್ ಆಗಿಲ್ವಲ್ಲ.
ಅವನ್ದ್ ಆಗಿತಲ್ಲ ಹೊಯ್ತ್.
ಹಾ
ಅವ್ನ್ದರ ಆಗಿರ ಯಾವ್ದಾ ಒಂತಾಗ ಸೇರ್ಕೊಂಡ್ಒಂತಾಗ ಮಾ
ಹ್ಮ್
ನಮ್ಗ ಒಂದ ನಂಬ್ಕೆ ಬರೋದು ಇಲ್ಲಾಂದ್ರೆ ನಾಂತೂ ಪ್ರೈವೇಟ್ ಗಿವಿಇಟ್ ಯಾರು ಸೇರ್ಕ
ಹಾ
ಹಾ ಏನ
ಈಗ ಅಣ್ಣೊಂದು ರೀಸೆಂಟ್ ಆಗಿ ಯಾವ್ದು ಕ್ಲಿಯರ್ ಆಗಿಲ್ವ ಈಗ.
ಯಾವ್ದು ಆಗಿಲ್ಲಾ.
ಹಾ ಅಣ್ಣಾವ್ರು ಬೈ ಬರೀ ಎಸ್ ಎಸ್ ಸಿಗ ಮಾತ್ರ ಇದು ಇದ್ಕು ಮಾಡ್ತಿದಾರ ಬೇರೆ ಯಾವ್ದಾರ.
ಮಾಡ್ತನೆ ಎಷ್ಟ್
ಹು ಹು ಇಬ್ರು ಮಾಡ್ಬೋದಲ್ವ ನೀವು. ನೀವ್ ಇರೋದ್ಕೆಲ್ಲಾ ಆರ್ಮಿಗ್ ಹಾಕೋದು ಇಲ್ಲ ಅನ್ಸುತ್ತ.
ಏ ಅದೆಲ್ಲಯ ಇಪ್ಪತ್ತೊಂದು ಇಯರ್ಸ್ಗೆ ಲಾಸ್ಟ್ ಕ ಹದ್ನೆಂಟ್ರಿಂದ. ಮೂರೆ ವರ್ಷ ಅದು ಕೊಡದು.
ಹ ಹಾ
ಹ್ಮ ನೀವ ಇವಾಗ ಯಾವ್ದು ಬಿಟ್ಟಿಲ್ವ ನೀಡ ಇರೋದ್ರು ಮೇಲೆಲ್ಲ
ಎಕ್ಸಾಮ್ ಯಾವತ್ತು.
ತ ಹ ಇವಾಗ್ ರೀಸೆಂಟ್ಗಿ ಇಂಡಿಯನ್ ನೇವಿ ಅವೆಲ್ಲ ಬುಡ್ತಾರಲ್ಲ. ಬಟ್ ಅದಲ್ಲಿ ಯಾವದ್ರಲ್ಲೂವ ನಮ್ಮ ಈ ಡಿಪಾರ್ಟ್ಮೆಂಟ್ ಅದೆಲ್ಲ ಏನು ಸೈನ್ಸ್ ಬೇಸ್ ಮೇಲೆ ಇಂಜಿನಿಯರಿಂಗ್ ಬೇಸ್ ಮೇಲೆ.
ಯಾದುಕಾರು ಒಂದ್ ಸರ್ಟಿಫಿಕೇಟ್ ಕೇಳ್ತಾನ ಅದ್ ಇರ್ಬೇಕು ಹಾಕಕ್ಕೆ ಆಗಲ್ಲ.
ಹಾ
ಹಾ
ಅದೆಲ್ಲಾ ಹಿಂಸೆನೆ ಕಂಡ್ಬಿಡಿ ಏನಿದ್ರು ಇದ್ರಲ್ಲಿ ಆಟ ಆಡ್ಕೊಬೇಕ್ ಅಷ್ಟೇ ಈ ಪಿ ಸಿ ಪಿ ಎಸ್ಐ ಸ್ಟೇಟ್ ಗೌರ್ನಮೆಂಟು ಹಾ ಸೆಂಟ್ರಲ್ ಗೌರ್ಮೆಂಟ್ - - ರೈಲ್ವೆ ಮಾಡ್ಲಿಲ್ವ ನೀವು ಯಕ್ ಟ್ರೈ ಮಾಡ್ಲಿಲ್ಲಾ.
ಮೆಂಟಲ್ ವೀಕು ಕ ಗೊತ್ತಿಲ್ಲ ಯಾಕೊ.
ಹ
ಹ್ಮ್ ಕುಳ್ಳ
ಹ
ಅನ್ಕ ಮೆಸ್ ಜಿ ಡಿ ಪಿ
ಹ ಹಾ
ಹ್ಮ್ ಬ್ಯಾಂಕಿಂಗ್
ಹ್ಞೂ ಅವ್ರದ್ ಅಕ್ಕಅವ್ರದ್ದು ಕ್ಲಿಯರ್ ಆಗಿತ್ತಂತಲ್ಲ ಬ್ಯಾಂಕಿಂಗು ಪ್ರಿಲಿಮ್ಸು.
ಹ್ಮ ಏನು ಗೊ
ಹ ಇಗ ಯಾವಾಗ್ಲೂ ಹೇಳಿದ್ ಕ್ಯಾಪ್ನ ಇಲ್ಲಿ ಬೆಟ್ಟಕ್ ಬಂದ ಇವಾಗ ಹೇಳ್ತಿದ್ದನಂಗ್ ಅದೆ. ಫಿಲಿಮ್ಸ್ ಕ್ಲಿಯರ್ ಐತೆ ಮೇನ್ಸ್ ಮು ಅಟೆಂಡ್ ಮಾಡ್ಬೇಕು ಅಂತ.
ಅದ ಎಲ್ಲ ವತು ಕೆ
ಹಾ.. ಟೈಮು ನಿಲ್ಲಲ್ಲ ಕಣ ಬೇಗ ಬೇಗ ಆಗೋ ಈಗ ನೋಡಿ ನಾವೇ ಮುಗಸ್ಬಟ್ಟು ಡಿಗ್ರಿ ಮುಡಿಸಿ ನಂಗೆ ಮೂರು ವರ್ಷ ಆಗಿ ಹಯತದೆ ನೀನ್ ಆಡಾಡ್ತ ಈ ಆಗಸ್
ನೀನ ಮುಡಿಯ ಇವಾಗ ಪ್ರೈವೇಟ್ಗಾರ ಹೋಗ್ಬೋದ ನಾ ಬ್ಯಾಂಕಿಂಗ್
ಹ ಹೋಗ್ಬೋದು ಕೆಲ್ಸಗಳುಗಳು ಸಿಗ್ತವೆ ಬಟ್ ಇ ವರ್ಷ ಕೂತ್ಕೊಂಡು ಮನಲಿ ಆ ಸ್ಯಲ್ರಿ ಕಮ್ಮಿ ಪ್ರೆಜರ್ ದೇಸ್ತಿ
ಹ್ಮ
ಹ ಪ್ರೆಷರ್ ಹಂಗಿಂಗ ಕೊಡಲ್ಲ ಬೆಳಿಗ್ಗೆ ಎದಳ್ ಮತ್ತೊಂದು ಸಾಯಂಕಾಲ ಮನೆಗೆ ಹೋದರೂ ಬಿಡಲ್ಲ ಮೀಟಿಂಗು ಮೀಟಿಂಗ್ ಅಂತ ಇದು ಮಾಡ್ಡ್ತಾರೆ ಪ್ರೈವೇಟಲ್ಲಿ ಹಾ ಬೇರೆ ಕಡೆ ಅಂದ್ರೆ ಈಗ ಜಾಬ್ ಮಾಡ್ತಾ ಇದ್ರೆ ಮಾಡ್ತಾವೆ ಅಂತ ಅನ್ಸ್ಬಾರ್ದು ಫ್ರೀಯಾಗಿರಬೇಕು ಹಾಂ ಕೆಲಸ ಮಾಡ್ತಿದ್ದೇವ ಮನೇಲಿದ್ದೇವ ಅಂತ ಅನ್ನಿಸ್ಬೇಕು ಕ್ಯಾ ಆ ಥರ ಇದ್ದಿರಬೇಕು ಜಾಬು ನಮಗೆ ಜಾಬು ಅಂದರೆ ತಲೆಮೇಲೆ ರ ಕೂತಂಗೆ ಮಾಡ್ತಾರೆ ಅಲ್ಲಿ ಫ್ರೀಯಾಗಿ ಕೆಲಸ ಮಾಡಕ್ಕೆ ಬಿಡಲ್ಲ
ಹ್ಮ
ಹ್ಞ ನೀವು ಬೆಂಗಳೂರು ಇಂಗ್ಳೂರ್ಗೆ ಹೋಗ್ಬೇಕು ಅಂತ ಪ್ಲ್ಲಾನು
ಹ್ಮ್ ಯಾವ ಕಡೆ ಪ್ರೈವೇಟ ಅಲ್ಲಿ ನೋಡಿದ್ರೆ ಯಾವ ತರ ನೋಡ್ತೀರಾ
ಯಾವದೋ ಒಂದಂದು ಸಣ್ಣ ಪುಟ್ಟ ಯಾವದಾದ್ ಕಂಪ್ನಿ ಶೇರ್ಕದ ಈಗ ಸ್ಟಾರ್ಟಿಂಗು
ಹಾ
ಆಮೇ ಬೇಕ್ರ
ಹ್ಮ್ ಇವರು ಪ್ರತಾಪ್ ಅವರು ಗೊತ್ತಾ
ಅವಿಗೆ ಎಮ ಎ ಮೇಲೆ ಹೋಗಿರೋದಕ್ಕೆ ಎನ್ನೆನ್
ಹ ಎಮ್ ಎಲ್ ಸಿಗೆ ಅವರು ಯಾವ ತರ ಹೇಳಿ ಹೋಗಿರೋದು
ಹ ಇಂಟರ್ವ್ಯೂ ಪಾಸ್ ಆಗ್ಬೇಕು ಇಂಟರ್ವ್ಯೂ ಎಲ್ಲ ಇಂಗ್ಲೀಷ್ ಇಂಟರ್ವ್ಯೂ ಪಾಸ್ ಆದ್ರೆ ಮಾತ್ರ ಜಾಯ್ನಿಂಗ್ ಇಲ್ಲ ಅಂದ್ರ ಇಲ್ಲ
ಅವರು ಯಾರ ರೆಫರ್ ಮಾಡಿದ್ರು ಅಂತ ಹೇಳ್ತಿದ್ರು
ಅದೇ ಅವ್ರ ರಿಲೇಟಿವ್ ಒಬ್ಬರು ಇದ್ದ ಅಂತ
ಹ ಅದ ಡೈರೆಕ್ಟ ಇಂಗ್ಲೀಷ್ ಅವ್ರಿಗೂ ಎಲ್ಲಿ ಬರ್ತಿತ್ತು ಇಂಗ್ಲೀಷು ಅಲ್ಲಿಗೆ ಹೋಗಿ ಜಾಯ್ನ್ ಆದ್ಮೇಲೆ ಬರೋದು ಆದ್ರರು ಇಂಗ್ಲೀಷ್ ಏನೋ ಸ್ಪೆಸಿಫಿಕ್ಗಿ ಮಾತಾಡಲ್ಲ ಕಂದ್ಬಿಡಿ ಕಲ ಕಿಸಸ್ಕಳ್ಬಿಡಿ ಅದು ಸ್ಟಾರ್ಟಿಂಗ್ ಒಳಗೆ ಜೈನರ್ಗಕ್ಕಂಟೆ ಕಷ್ಟ ಅಷ್ಟೇ ಹಳಗೆ ಜಾಯ್ನ್ ಆದ್ಮೇಲೆ ಕಲಿಯಕ್ಕಾಗೋದು ಇಲ್ಲಿ
ಹ ಏನಿದೆ ಈ ಇಂಟ್ರ ಒಂದ್ ಎರ
ಅ ಏನು ಇಲ್ಲ ಆದ ಜಷ್ಟ ರೆಫರ್ ಮಾಡ್ಕೊಂಡ್ ಒಳಕ ಹೊಂಟ್ರ ಸಾಕು ಅಲ್ಲಿ ಹೋದ್ಮೇಲೆ ಅವರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ ನಾವು ಕನ್ನಡ ಮಾತಾಡಕ್ದ ಅವ್ರ ಜೊತೆ ಸೇರ್ಕೊಂಡು ನಾವು ಕಲ್ತ್ಕೊಬೋದು ಇ ಯಕಾಗಲ್ವಾ
ಇದಕ್ ಆಗಲ್ಲ ಏನಂದ್ರೆ ಟೀಮ್ ಲೀಡರು ಆತರ ಆಗ್ಬೋದ ಅಂತ ಅದಕ್ಕೂ ಐದಾರ ವರ್ಷ ಆ ತರ ಮಾಡ್ಬೇಕಂತ ವರ್ಕ್
ಹಾ ಹ್ಮ್ ಹಂಗಾದ್ರೆ ಕಷ್ಟ
ಆದ್ರೆ ಯುವ ಸಿಫ ಹದು ಬರೀ ನೈಟ್
ಆ
ಏ ಒಂದಿನ ಸನವಾರ ಬರ ಏನು ರಿಲೇಟೆಡ್ ಫೈನಾನ್ಸು. ಮಾರ್ಕೆಟಿಂಗು ಇದ್ರ ಬಗ್ಗೆ.
ಹ್ಮ್ ಎಷ್ಟುಕ ಬರ್ಬೋದು ಸ್ಯಾಲ್ರಿ ಅವ್ರದ ಈಗ.
ಹಾ
ಸ್ಯಾಲ್ರಿ ಎಷ್ಟ ಬರ್ಬೋದು ಅವ್ರಗೆ.
ತರ್ಟಿ ಬರ್ಬೋದೆನೊ ಅಂದ್ರೆ ಎ ಎಮ್ ಬೀ ಎ ಮಾಡತಾನೇ ಹೋಗಿರೋದು.
ಹ್ಮ್ ಇವ್ರು ಮಹೇಶು ನೈಂಟಿ.
ಆಮ ಎಲ್ಲಿಗನ ಗೊತ್ತಿಲ್ಲ.
ಹಾಂ ಅವ್ರ ಪ್ಲೇಸ್ಮೆಂಟ್ ಆಯ್ತು ಅಂತಿದ್ರು ಅವ್ರಗ.
ಯಾವ್ದ ಹೇಳಿನ್ ಹೇಳಿಗ್.
ಪ್ಲೇಸ್ಮೆಂಟಾಗಿ ಎಸ್ಟೊ ವರ್ಷ ಆಯ್ತ ಅವ್ರದು. ಆದ್ರ ಬ ಬುಟ್ಬ ಬುಟ್ರೆ ಏನು ಏನು ಗೊತ್ತಿಲ್ಲ ಏನ್ ಮಾಡ್ತಿದರು.
ಪ್ಯಾಕಿಂಗ ಹಾಗೆ ಕೆಲ್ಸ ಮಾಡ್ತಿದ ತಿರ್ಗಾ ಈ ಈಗ ಲೋನ್ ಕಲೆಕ್ಟ್ ಮಾಡಕ್ ಬಿಟ್ರು ಅ ಬಟ್ ಬ ಹಾ ಅದ ಎಲ್ಲ ಚಿಕ್ಕಮಂಗೂಳರಲ್ಲ ಎಲ್ಲ ಇದ್ದಕ್ಕಪ್ಪ.
ಹ ಹ್ಮ ಹ್ಮ್ ಎಲ್ಲ ಹೋದ್ರು ಪ್ರೆಜರು ಪ್ರೆಸರು.
ಕಾಲೇಜೋಳಗ ಸೇರ್ಕಂದ್ರೆ ಏನಿಲ್ಲ.
ಕೊಡ್ಸ್ಬಿಟ್ಟು ಆ ದುಡ್ಡೆ ಕಟ್ಟಿಸ್ಕೊಂಡು. ಒಳ್ಳೆ ಜಾಬ್ ಕೊಡ್ತಾರ ಅಂದ್ರೆ. ಹ್ಮ್ ಸ್ಟಾರ್ಟಿಗ ಹೋಗ ಒಂದ್ ವರ್ಷ ಅನ್ಬಿಟ್ಟು ಆಮೇಲ ಹತ್ತಕೋಗಿ ಸೇಲ್ಸ್ಕಕರ. ಅಮಾರ ಊಟರ ಬಿಟ್ಟ ಬಿಟ್ಟು
ಹ್ಮ್ಮ್ ಹಿನ್ನೆನೆನ ಸಮಚಾರ.
ಏನೀಲಪ್ಪ ಹೇಳ್ಬೇಕು.
ಹ್ಮ್ ಇನ್ನೇನ್ ಮನಿಕಳದು ಮತ್ತ ಹೊರಗ.
ಅವ್ರ ಇವಾಗ ಮಣಿಕಬೇಕು ಸ್ವಲ್ಪ.
ಈಗ ಹೋಗಿ ಮನಿಕತೀರೋದನಿ. ಹ್ಮ್ ನೀನು ಈ ನಿಮ್ದ ಇನ್ನನ್ ಸ್ಟಡಿ ನಾಳೆಯಿಂದ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಿರಿ ಯಾವತ್ತ ಕಾಲ್ಫಾರ್ಮ್ ಅಂದ್ರೆ ಇವಾಗ ಆಗಿದ್ರಿ ನೆಕ್ಸ್ಟ್ ಆ ಆಗಸ್ಟ್. ಎಕ್ಸಾಮು.
ಅಗಸ್ಟ್ ಎರಡಕ್ಕೆನೊ.
ಆಗಸ್ಟ್ ಎರಡು ಹ್ಮ್ಮ್ ಸರಿ ಸರಿ ಅಗಸ್ಟ್ ಎರಡು. ಹ್ಮ್ಮ
ಅಯ್ ಇವಾಗ ಕಾರ್ಯ ಆ್ಯಪಲ್ಲಿ ನಂದ ಕಟದ್ಮ್ಯಾಲ ಓ ಅದ್ನೇ ಓಪನ್. ಮಡ್ತಿರೋ
ಹ್ಮ್ಮ್
ನಾ ಒಂದ್ಸರಿ ಟ್ರೈ ಮಾಡ್ತೀನಿ ಆದರಾ ಮಾತಾಡ್ತಿನಿ ಇಲ್ಲಾಂದ್ರೆ ಇಲ್ಲ ಬೆಳೆಾಕ್ ಮಾಡ್ತೀನಿ ಬಿಡು
ಏ ಇಲ್ಲ ಬೆಳಗಾಗೆ ಮಾಡ್ಬಿಡಿಬೇಕಾದ್ರೆ ಯಾಕನಾ ಗಾಡಿ ತಳಕ್ ಹೋಬೇಕಲ ಬತ್ತೊತ್ತಾಯ್ತು.
ಸರಿ ಆಯ್ತು
ಹಾಂ ಇರಿ ಇನ್ನೂ ಆಗಿಲ್ಲ ಟೈಮು ಹ್ಮ್.
ಏನಿಲ್ಲ ಏಳ್ ಏಳು ನಿಮ್ಷಕ್ಕೂ ಕಟ್ಟಾಗದ ಎಂಟ್ ನಿಮಿಷಕೊಮ್ಮ್ ಕಟ್ಟಾಗದ.
ಹಾ ಹ್ಮ ಹ
ಹಾ
ಇನ್ನೇನು ಹೋಗಿ ಮನಿಕಳದ್ ವಾಕಿಂಗ್ ಮಾಡ್ಕೊಂಡು ಈಗ ಇನ್ನೇನು ಅಲ್ಲಿ ಮಲ್ಲೇಶಣ್ಣ ಅವ್ರ ಮನೆ ತವ ಬಂದಿದೆ ರಿ ಅಲ್ಲಿಂದ ಅಲ್ಲಿಗೆ ಹೋಗಂಟ ಹತ್ತು ನಿಮಿಷ ಆಯಿದ್ದ ಹಾಂ ಹಹಾಂ ಸರಿ ಬುಡಿ ಮಾಡ್ತೀನಿ ಆಮೇಲೆ ಇವಾಗ ನಾ ಮಾಡೋಕ್ಕಾಗಲ್ಲ